ಹಲೋ
ಹಾ ಹೇಳ್ರಿ ಮೇಡಮ್ ಆರಾಮದ್ರ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಶುಭ
ವೆರಿ ಗುಡ್ ಮಾರ್ನಿಂಗ್ ಹ್ಮ್ ನಿಮ್ಗೂ ಶುಭೋದೇರಿ ಮುಂಜಾನೆ ಶುಬೋದಯ
ನಸ್ ಉಪಯೋಗಿರ ಮಾಡಿದ್ರು ಮಾಡಿದ್ವಿ ನಿಮ್ ಮಗ ಎದ್ದನ ಇಲ್ಲ
ಅವನ್ ಮಕ್ಕಂದ
ಹ್ಮ ರಾತ್ರಿ ಲೇಟ್ ಆಗ ಮಲ್ಸಿದ ಮತ್ ನಿದ್ದಿ ಮಾಡ್ತಾರ ಏನಿಲ್ಲ ನಮ್ಮ್ ಮನೆಯರ್ ಒಂದ ದೊಡ್ಡ ಏನೋ ಒಂದಂದು ವಿಷಯದ ಬಗ್ಗೆ ಡಿಸ್ಕಶನ್ ಮಾಡ್ತನಿ ಅದ್ರ ಬಗ್ಗೆ ಅವ್ರಿಗೆ ನಿಮಗ್ ಎಷ್ಟ ಗೊತ್ತೈತಿ ಅಂತ
ಹ್ಮ್ ಹ್ಮ್ ಹ್ಮ್ ಹ್ಮ್
ಇರೋರು
ಹ್ಮ್
ಏನ ಹೊಲದ ಬಗ್ಗೆ ಐತೋ ಅಥವಾ ಎಲ್ಲಮ್ಮನ ಗುಡ್ಡದ ಬಗ್ಗೆ ಐತೊ ಗೊತ್ತಿಲ್ಲ
ಹ್ಮ
ಕೊಡ್ತೀನಿ ಮಾತಾಡಿ ಹೇಳ್ರಿ ಪಾಪ
ಹ್ಮ್ ಹ್ಮ್
ಹ್ಮ ನೀವು ಎಲ್ಲ ಗುಡಿಕೇನು ಬರಾಂಗ್ದೀರನೆ
ನಾವು ಬರ್ಬೇಕಂತ ಮಾಡೇವ್ರಿ
ಹ್ಮ್ ನಿಮ್ಮನ ವತಿಯಿಂದ
ಹ್ಮ್ ರೀ ನಾಮ್ಮ ಹುಡ್ಗಂದು ಇದಂದು ತಗಸ್ ಬೇಕ್ರೀ
ಹ್ಮ್
ಏನ ಅಂತರಲ್ರ ಅದು
ಜೋಳಾ
ಹ್ಮ
ಚೋಳ
ಹ್ಮ್ ಹೌದ್ರಿ ಅದಕ್ಕ
ಹ್ಮ್
ಅಕ್ಕ ಬರ್ಬೇಕು ನೋಡ್ ಹೊಕ್ರಿ ಏನಕತ್ತೇ ನಾನು ಯಾವಾಗ್ ಹೊಕ್ಕೇರಿ
ಆ ಶ್ರಾವಣ ಮಾಸದಾಗೆ ನಾವು ಹೋಗ್ಬೇಕ ನಾವು ಇರೋ ಒಂದು ಟಾರ್ಗೆಟಿಂಗ್ ಮಾಡ್ ಕ್ಯಾಂದರ್
ಹೌದೇನ್ರಿ ಯಾರ್ ತೋರಿ ಡಿಸಿಷನ್
ಯ ಅವ್ರದಾ ತಿರುಮ ಯಕಾಂದೆ ಅವರೆಲ್ಲಾ ಅಲ್ಲಿ ನಿಯಮ ಪಾಲನೆ ಅಷ್ಟು ಅವ್ರಿಗೆ ಗೊತ್ತೈತಿ
ಹ್ಮ್
ಅದು ಸಲುವಾಗಿ ನಮಗೆ ಅದ್ರ ಬಗ್ಗೆ ಏನುೂ ಐಡಿಯಾ ಇಲ್ಲ
ಹೌದು ಅಲ್ಲಿ ನೇಮ್ ಅಂದ್ರೆ ಅದಕ್ಕ ಏನ ಐತ್ರಿ ಹೋಗೊ ದಾಯಿತ್ರಿ ಐತಿ ದೇವ್ರಿಗೆ ಹೋಗೋದೈತಿ ಅಣಕಾಯಿ ಮಾಡ್ಸೋದ್ ಐತಿ ಮತ್ತ ಏನ್ ಮಾಡ್ತಾರ ಬರೋದು ಐತಿ ಜಾಕ ಗಿಕ ಮಾಡ್ ಕೊಂಡ್ ಹೋಗೋದು ಬರೋದು ಮತ್ತೇನ್ ಐತ್ರಿ ರೂಲ್ಸ್ ಇದ್ರಾಗ
ಹ್ಮ್ ಬಂದ್ರ ಚಡ್ರ ಬರ್ತಾರ ಬಂದ್ ಮಾತ್ ರ್ತಾರ ಅವರು ಅದ್ರ ಒಂದ ಫೋನ್ ಬಂದ್ ಕಾಡ ಆಕತ್ತ ಇದ ಟೈಮ್ನಾಗ್ರೀ
ಹ್ಮ್
ಹಾ ಇಟ್ ಆಡ್ಬೇಕ ಅವನು
ಯಾರ್ ರೀ
ರಿಟರ್ನ್ ಒಬ್ಬರ ಫೋನ್ ಬರಕಾಯಿತ್ ನನಗೆ
ಹ್ಮ್
ಕಟ್ಟಾಗಿಲ್ಲ ಏನ್ರಿ ಇನ್ನು
ಕಟ್ಟ ಆತದು ಕಟ್ಟ ಆತ್ ಬೆಂಗ್ಳೂರ್ ಸೈಡ್ ಯಾವಾಗ್ ಹೋಗಿರದ್ ಇನ್ನೊಮ್ಮೆ ಬೆಂಗಳೂರ್ ಹೋಗಿಲ್ಲ
ಹ್ಮ್ ಹ್ಮ್ ಇಲ್ರಿ ನಮ್ ತಂಗಿಯರ್ ಹೋಗ್ಯಾರಿ
ಹ್ಮ್ ಮತ್ತೆ ವಿಧಾನಸೌಧ ಹೈಕೋರ್ಟ್ ಕಪ್ಪನ್ ಪಾರ್ ಅವನ ನೋಡನದ.
ಇಲ್ರರಿ ಏನು ನೋಡಿಲ್ರಿ ನಾನು.
ಫೋಟೋದಾಗಗದ ನೋಡ್ರ್ರಿ.
ಹ್ಮ್ ಫೋಟೋದಾಗ ನೋಡೇನ್ೀ.
ಹ್ಮ ರೇಖಾ ರೇಖಾ.
ಹಲೋ.
ಅದ ಏನ ಕೇಳ್ತಾರಂತ ಕೇಳ ಇ ಇಡೀ ಮಾತಾಡಿಡ. ಏ ಇಲ್ಲಗ್ರ ಹಂಗ ಮಾಡ್ಬಾರ್ದ್ ಹೇಳಿ. ಒಂದು ನಿಮಿಷ. ಹ್ಮ್್ ಜಳಕ ಮಾಡಕಂತಲ್ ಅವರಿ.
ಹ್ಮ್ ಮಾತಾಡ್ರಲ್ ನೀವು.
ಹ್ಮ್ಮ. ಈ ಮಣ್ಣತ್ತಿ ಈಗ ಅಮಾಷೆ ಬರೋದು ಮಣ್ಣತ್ತಿನ ಅಮಾಷೆ. ಅಲ್ಲಿಂದ ಒಂದು ತಿಂಳ ಕದಕ್ಕೆ ನಾಗರಾಮಾಷಿ ನಾಗರಾಮಾಷಿಗೆ ಪಂಚಮಿ ಇರೋದು.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಅದ ನಮ್ಮಮ್ಮಗನ್ನ ನಮ್ಮಮ್ಮಗನ್ನ ಜ ಅಲ್ಲಿ ಮುಂಡ್ರಗ ಕೊಟವ್ರಿ. ್ ಕರಕಂಬರ ಹೋಗಕ್ಕ ಮಮ್ಮ ಮಮ್ಮಗಾಯ ಉಟ್ಟಣ.
ಹಪ್ಪಟನಾ ಹ ಹ ಹ.
ಹ್ಮ್ ಹೂ ಕರ್ಕೊ ಬರ್. ಮುಂಡರಗಿ ಮುಂಡರಗಿ ಗದಗ. ಗದಗ್ ಗದಗ್ ಜಿಲ್ಲೆ.
ಹೌದೇನ್ರ ಹ್ಮ್ ಹ್ಮ್ ಎಷ್ಟ ವರ್ಷ ಆತ್ರಿ ಮದ್ವೆಿ.
ಮದುವಿ ಆಗಿ ಒಂದ್ ಮೂರು ವರ್ಷ ಆತಅಲೆ.
ಹ್ಮ್ ಹ್ಮ್ ಚಲೋ ಅದಾರೀ.
ಹ್ಮ್ಲ್ಪಾ ಚೆನ್ನಾಗ್ ಅದಾರ ಪ್ರವಿಟ್ನಾಗ ಕೆಲ್ಸ ಮಾಡ್ತಾರ. ಸಂಸ್ಥೆದೊಳ ಕೆಲ್ಸ ಮಾಡತಾನ.
ಹ್ಮ್.
ಚೆನ್ನಾಗ ಅದ್ರ ಗಂಡ ಹೆಂಡ್ತಿ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ರಿ. ವಿಧನ್ಸೌಧಕ್ ಹೋಗಿದ್ರಿನ್ ನೀವು.
ಏನ ಬೆಂಗ್ಗಳೂರಿಗ ಎಲ್ಲಾ ಪ್ಲೇಸು. ಎಲ್ಲಾ ಪ್ಲೇಸ್ ನೋಡನಿ ಆದ್ರ ಇಮಾನ್ ನಿಲ್ದಾಣ ಒಂದ್ ನೋಡಿಲ್ಲ.
ಹ್ಮ್. ಅದ ಏನ ಅಂತಾರಲ್ರರಿ ಅವನೆಲ್ಲಾ ನೋಡರಿ ಕೆಂಪೇಗೌಡ್ದು ಇವು ಅಂತ. ಹ್ಮ್ ಹ್ಮ್.
ಅವನ್ ನೋಡನಿ ಅಪ್ಪು ಸಮಾಧಿ ನೋಡನಿ ರಾಜ್ ಕುುಮಾರ್ ಸಮಾಧಿ. ಹಾ ಅಪ್ಪು ರಾಜ್ಕುಮಾರ್ ಸಮಾಧಿ ನೋಡಗೆ. ಹೋಗಿದ್ದ್ ಬಂದ್ರ ನಾವು ಈ ಪ್ರವಾಸ ಗಾಡಿ ಹೊಡಿತವಲ್ಲ ಟೂರಿಸ್ಟ್ ಗಾಡಿನ.
ಟೂರಿಸ್ಟ್ ಗಡಿ ಹೊಡಿತೀರಿ ನ್ರರಿ ನೀ ಹ್ಮ್ ಹ್ಮ್್ಮ. ಒಮ್ಮ ಹೇಳದ್ರೆ ಎಷ್ಟ್ ಪ್ಲೇಸ್ಗೆ ಅಡ್ಡಡ್ ಬರ್ತೀರಿ.
ಒಂದ್ ಸರೌಂಡಿಂಗ್ ಅಂತ ಒಂದ್ ರೌಂಡ್ ಅಂತ ನಾವವು ಇದಕ್.
ಹ್ಮ್್ ಹ್ಮ್ ಎಷ್ಟ್ ಎಷ್ಟ್ ಪ್ಲೇಸಿಗೆ ಹಕ್ಕಿರಿ ಒಂದ್ ರೌಂಡ್ ಹೋದ್ರ.
ನಮ್ದು ಗುತ್ಲ ಮಹಿಲಾರ ಲಿಂಗೇಶ್. ಚೂರ ಪಕ್ಕಕ್ಕೆ ಎಂಟ ಕಿಲೋಮೀಟರ್ ಐತದ ಗೊತ್ತಲಾ ಹಾವೇರಿ ತಾಲೂಕು ಅಲ್ಲಿಂದ ಬಿಟ್ರ. ಒಮ್ಮಿಗೆ ಶಿರಸಿ ಶಿರಸಿ.
ಹ್ಮ್.
ಗೋಕರ್ಣ. ಉಡುಪಿ ಉಡುಪಿಯಿಂದ ಧರ್ಮಸ್ಥಳ ಧರ್ಮಸ್ಥಳದಿಂದ. ಒಮ್ಗೆ. ಸರಣಬಳವಾಳ ಮುರುಡೇಶ್ವರ. ಯಡಿಯೂರು ಸಿದಲಿಂಗೇಶ್ವರ ಅಲ್ಲಿಂದ ಮೈಸೂರು ಮೈಸೂರು ಸಣಿ ಕರ್ನ್ನಮಡಿ ಅಣೆಕಟ್ಟು ಚಾಮುಂಡೇಶ್ವರ ಬೆಟ್ಟ ಆರಮನೆ ಅಲ್ಲಿಂದ ಡೈರಕ್ಟ್
ಹಾ
ಒಂದು ಸನ್ನಿ ಮಾಡಿದಂಗಂಗತಿ ಲಿಂಗಶ ಗಂಗಾಶ ಒಂದು
ಊಟದ ವ್ಯವಸ್ಥೆ ಏನ್ ಮಾಡ್ತೀರಿ
ಒಡು ದಸತ ಕೆಲವೊಂದು ಕ್ಷೇತ್ರ ಸ್ಥಳದಾಗ ಅವರು ಕೊಡ್ತಾರ ಹ್ಮ ಕ್ಷೇತ್ರಸದ ಧರ್ಮಸ್ಥಳದ ಊಟ ಕೊಡ್ತಾರ ಶೃಂಗೇರಿಯ ಊಟ್ಟು ಕೊಡ್ತಾರ
ಹ್ಮ್
ಆಮೇಲೆ ಆ ಯಾವ ಕ್ಷೇತ್ರ ಸ್ಥಳದ ಎಲ್ಲಾ್ಲೇಸ್ಿ ಆ ಆ ಊಟ ಟೈಮ್ ಹೋದ್ರೆ ಊಟ ಟೈಮ್ ನಾಗ ಊಟ ಕೊಡ್ತಾರ ಹ್ಮ್
ಟೈಮ್ ನೋಡ್ಕೊಂಡು ಅದು ಮೊದ್ ಐಡಿಯಾ ಇಟ್ಕೊಂಡ್ ಹೋಗಕ್ಯರ ನಬಟ್ಟ ಟೈಮ್ಗೆ ಅಲ್ಲಿ ರೀಚ್ ಆಗೋಣ ಅಂತ
ಜಗನ ಅಂತಂದು ಅಕ್ಕೆ ಆಮೇಲೆ ಧರ್ಮಸ್ಥಳ ಹತ್ರ ಆದ ಒಂದ ದೇವರ ಹತ್ರಲ್ಲಿ ಅಲ್ಲಂತೂ ಕಾಫಿ ಕೊಡ್ತಾರ ಬೆಳಿಗ್ಗೆ ಬೆಡ್ ಕಾಫಿ ಫುಡ್ ಕಾಫಿ ಕೊಡ್ತಾರ ಅಲ್ಲಿ ಆ ಧರ್ಮಸ್ಥಳದ ಮತ್ತ ಯಾವ್ದ ಯ್ದ ದೇವಸ್ಥಾನದು
ಎಲ್ಲಾ ಪ್ಲೇಸ ನೋಡಿರಂಗಾರ
ಹ್ಮ್
ಹ್ಮ್ ಹ್ಮ್
ಬೇಲೂರುರು ಹೊಳಬೇಡು
ಹ್ಮ್
ಹ್ಮ್ ಈ ನಾಗದೇವತೆೇತಲ್ರಿ ಅವರದು ನಾಗಮ್ಮ ನಾಗರಾಜ ಸುಬ್ರ್ಮಣ್ಯ
ಹ್ಮ್ ಹ್ಮ್ ಅಲ್ಲಿ ಹೋಗಿ್ರೇನಾ
ಹ್ಮ್
ಹ್ಮ್ ಹ
ಅಂದ್ರೆ ಎಲ್ಲಿ ನಮ್ಮ್ ಕರ್ನಾಟ ಪ್ಲೇಸ್ ಏನ ಅ್ರ ಮೈಸೂರು ಸ್ವಪ್ ನೋಡಂತ ಪ್ಲೇಸ್ ಯಾಕಂದ್ರೆ ಅಲ್ಲೇ ಅರಮನೆ ಐತೆ ಜೂ ಐತಿ
ಜುನು ನೋಡ್ರ ನೀವು ಬಾಳ ದೊಡ್ಡದಐತಂತಲ್ರಿಜು
ನೀವ ನೋಡಿಲ್ಲ
ಇಲ್ತ
ಎಲ್ಲಾ ಪ್ರಾಣಿನ ಸಾಕ್ಯಾರ ಎಲ್ಲಾ ಗಂಡು ಎಣ್ಣ ಸಾಕಿರ್ತಾರ ಅಲ್ಲಿ ಒಂದ್ ಪ್ರಾಣಿ ಅಷ್ಟೇ ಹೇಳಡಲ್ಲ ಅವರು ಹುಲಿ ಚಕಿರ ಹುಲಿ ಗಂಡು ಎಣ್ಣೆನ ಸರಿ ಇಟ್ಟಿರ್ತಾರ ಸಿಮನ್ ಸಾಕರ್ನ ಗಂಡು ಎಣ್ಣ ಇಡ್ತಾರ ಮುಸನ್ ಸಾಕಿದ್ರ ಮುಸಿಯಾಗ ಗಂಡು ಎಣ್ಣ ಇಡ್ತಾರ ಮಂಗೇನ್ ಸಾಕಿದ್ರ ಗಂಡು ಎಣ್ಣಾಡ್ತಾರ
ಎಲ್ ಪ್ರಾಡಕ್ಟ್
ಹ್ಮ್ ಅಂದ್ರ ಪ್ರಾಣಿಗಳು ಏನ ಇದ್ರೂನು ಮಾತಾಡಕ್ ಬರಲ್ಲವು ಆ ತಂದೆ ಒಂದ ಕುಟುಂಬ ಇದ್ರೆ ಸುಮ್ನೆ ಆಗ್ಬಿಡ್ತಾವ ಸುಮ್ನೆ ಇರ್ತಾವ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹೆಣ್ಣು ಒಂದು ಇರಲ್ಲ ಗಂಡು ಒಂದ್ ಇರಲ್ಲ ಜತೆಗೆ ಅರ್ ಕೊಟ್ಟವು
ಹ್ಮ್ ಹ್ಮ್ ಹ್ಮ್ ಹ್ಮ್
ಗುಬ್ಬಿಯಿಂದ ಎರಡು ಸಾಕ್ಯರಲ್ಲೇ
ಹೌದೇನ್ರರಿ ಹ್ಮ್ ಹ್ಮ್
ಸ್ವಲ್ಪ ಪ್ಲೇಸ್ ಬಿಟ್ಟ ಬಂದ ಮುಂದ್ಗಡೆ ಹೇಳ್ರು ಸಿದ್ದಿಂಗ ಸ್ವಲ್ಪ ಬರ ಅಡಗ ಹ ಪಕ್ಷಿಧಾಮ ಅಂತ ಐತೆ ಎಲ್ಲಾ ಪಕ್ಷಿಿನ ಸಹಕಾರಲ್ಲ
ಎಲ್ಲಿ
ಪಕ್ಷಿಧಾಮ ಅಂತ ಐತಿ ಇಲ್ಲಿ ಮೈಸೂರು ಬಿಟ್ಟು ಸಿದ್ದು ಹೇಳಳು ಸಿದ್ದಗ್ವರಬ್ಬರ ರೋಡ್ನೊಳಗ ಪಕ್ಕ್ಷಿಧಾಮ
ಹ್ಮ್
ಅಲ್ಲೇ ಪ್ರತಿಯೊಂದು ಪಕ್ಷಿನ ಇಟ್ಟಾರ
ಮತ್ತೆ ಇಲ್ಲಿ ಮಂಡ್ಯ ಕಡೆ ಹೋಗಿರ ಮಂಡ್ಯ ರಂಗನತಿಟ್ಟು ಅಲ್ಲಿ
ಹ್ಮ್್ಮ ನಂದ ಕಡಾವಗಳುೀ
ಹ್ಮ್ ಹ್ಮ್ ಹ್ಮ್ ಅಲ್ಲಿನೂ ಪಕ್ಷಿಧಮ ಆಐತಲ್ರರಿ ರಂಗನಾಥಟ್ಟ
ಮಂಡ್ಯದತ್ರ ಎಲ್ಲಿ ನೋಡಿದ್ರರು ಒಂದ ಅಲ್ಲ
ಹ್ಮ್ ಅಂದ್ರ ಅಲ್ಲಿ ಅಲ್ಲಿಿದ್ದು ಒಂದುದು ವೆರೈಟಿ ಇರ್ತತ್ ರೀ ಫೇಮಸ್ ಇರ್ತ ತಿ ಅಲ್ಲಿಗ ಒಂದು ಇಂತದೊಂದ ಪಕ್ಷಿ ಫೇಮಸ್ ಐತಿ ಅಂತ ಹಂಗ ನಿಮ್ಮ ನಿಮ್ ರಾಣೆ ಮು ಸೈಡ್ ಒಂದು ಜಿಂಕಿ ಇದು ಪಕ್ಷಿಧಾಮ ಏನೋ ಆಐತಲ್ರರಿ
ಇಲ್ಲಾಂದ್ರಂದ ಫೋನ್ ಬರಕತ್ತತಿ ಫೋನ್ ಮಾಡ್ಕೈತಲ್ರೀಗ
ಹ್ಮ
ಫನ್ ಬರಕದು ತ್ದ
ಫೋನು ಏನ್ ಇಂಪಾರ್ಟೆಂಟ್ ಫೋನ್ ನ್ರರಿ
ಹ್ಮ್್ಮ
ಹ್ಮ್
ಹ್ಮ್ ಮಾಡ್ದ್ನಲ್ ಮಾಡಿ ಆಮೇಲೆ ಮಾಡ್ದವಂದ
ಹ್ಮ್
ಹ್ಮ್್ಮ್ಮ ಹ್ಮ್ ಹಲೋ
ಹಲೋ ಹೇಳ್ರಿ
ಟೈಮ ಆಗ್ಲಿ ನಂದು
ನೋಡ್ತೀನ್ ತಾಳ್ರು ಒಂದ್ ನಿಮಿಷ ಹ್ಮ್